ಹಲೋ
ಹೇಳಪ್ಪಾ
ಏನ್ಪ್ಪಾ ಏನ್ ಏನ್ ಹಾ
ನಿನಗ ಚಾನ್ಸ್ ಕೊಡ್ತಾರಿಲ್ಲ
ನನಗೆ
ಹಾ
ಇನ್ನ ಯಾವನಿಗೆ ಕೊಡ್ತರ ಚಾನ್ಸ್ ನಾನ ಇಲ್ಲಿ ಹೋಲ್ಡರ್ ಇನ್ನು ಅಲ್ಲಿ ಕೊಡ್ತಾರೆನ್ ಏ ಏನಪ್ಪಾ
ಇವಾಗ ಯಾರು ಕ್ಯಾಪ್ಟನ್
ಖಾಲಿಯ
ಖಾಲಿಯಾ
ಹಾ ಹಾ
ಆಗ್ಯಾನ
ಆಗ್ಯಾನ
ಹೂ
ಮ್ಯಾಚ್ಗಳು ಆಡಿಲ್ಲ ಅಷ್ಟೇ
ಹಾ ಆಡ್ ಆಡ್ ಇಣ್ಣ ಎಲ್ಲಿಗ ಐತಿ ಅಂತ ನ
ಹಾ
ಆ ಮತ್ತು ಅಲ್ಲಿ ಇಲಿ ಹೋಗ್ಯಾನ ಅಲ್ಲಿ ಇವಾಗ
ಹೂ ಎಲ್ಲಿಗ ಹೋಗ್ಯನ
ಹ
ಎಲ್ಲಿಗೋ ನೋಡ್ಕ್ರಿ
ಆ
ಟಿ ಮಾಸ್ರ್ ಆಗ್ಬಿಟ್ಟೆ ನ ಎಲ್ಲಿ ಹೋಗೇಾ
ಅದೇ ಮತ್ತೆ ಪೀಟಿ ಮಾಸ್ರ್
ಹ್ಮ ಆತ್ ಏನಪ್ಪ ಪಿಟಿ ಮಾಸ್ಟರ್ ಆತಾನ ಇತ್ ನಜೂರು ನ್ಕಾದ್ರು
ಏನು
ಯಸು ನಾಕ ಕೈ ಐದು ಕಪ್ಪ ಇಟ್ಟೊಂಡ ಮನೆಗ ಮಜ ಕ್ಯಾಪ್ ಕ್ಯಾಪ್ಟನ್ ಆಗಿ ಅವ ಗೆದುವಲ್ಲ ಐದ ಕಪ್ಪು
ಹಾ ಮನ್ಯಾಗ
ಹ್ಮ ನಾನ್ ಆಗತ್ ಕ್ಯಾಪ್ಟನ್ ಆಟ ಅಡಿಬಿಟ್ ಹಲ್ಲೋ ಹೆಂಗಪ್ಪಂಗಾದ್ರೆ
ಯಾವ್ದಕ್ಕೆ
ಎ ಪ ಸಿಗೆ ನಮ್ದು ಜೂನಿಯರ್ ಸ್ಟೀಂಡಗ ಆ ನ ಎ ಪಿ ಜ ಪಂತ್ ಜೂನಿಯರ್ ಅಂತ ಮಾಡಿದ ಅದ್ರಾಗ ಆಡಿದ್ ನ ಆಮೇಲೆ ಸಿನಿಯರ್ ಆತ ಕ್ಯಾಪ್ಟನ್ ಆಗಿ ಆತ ಕಪ್ತಾ ಆಡೋದ್ನಲ್ಲಿ ಹಕ್ ಆದ್ರು
ಹಾ
ಅಪ್ಪ ಹ
ನಿನ್ ಹೆಣನೂರ್ಗೂ ಹಯತವೆ ನಿನ್ನೆ
ಎಮ್ನೆ ರಾತ್ರಿ ಹೋಗಿದ್ರಲ್ಲ ಏಳ್ದ ಆಲ
ಹಾ
ಯಾರೀಡಿಸಿಸಿನ್ ಕಖಾರ್ ಹಕೊಂಡ ಹೋಗ್ಬ ಬಿಟ್ರಿ ಅಂತೆ
ಹ್ಮ್ ಗಣಸ ಆಯ್ತ ಅಂದ್ಬಟ್ಟಾನ
ತಯ್ಯಮ್ಮೋ ಆಲ ಮಗ ಮಟಣ ಏ ಕಾರ್ ತಂದಬಿಟ್ಟಲ್ಲ ಅಂತಾರ
ಹ್ಮ
ಏ ಎಷ್ಟೊತ್ತಿದ್ರಿ
ದು ಒಂದ್ ಗಂಟೆ ತಕಣ ಅಂದವರೆ ಎಲ್ಲ ಇರಾಮಂದ ಬಾರ ಊೋಗ ೋಗಂದ
ಹಕ
ಯಟ್ಯೂಬ್ ನಾನಂತ ಅವಳ ಬರಖಚ್ಚಾವ ತೋಯಿಸಿ ನಾನು ದಾದಿದ್ದೇವೆ ನಾ ಅವ್ರಂದೆ ಒಟ್ಟೆ
ಹ್ಮ
ಅವರು ಇ ಎಡಕ ಮಟನ ಅವರನ್ನ
ಈ ಮದೆ ಫಿಕ್ಕ್ಷ ಆದ್ರರು ಕೂಡ ಬಿುಡಟ್ರ ಮದ್ವೆ ಫಿಕ್ಸ್ ಅದು ಕೂಡ ಬಡೋಲ್ಲ
ಎಕ್ಕೆ ಹ್ಮ ಸಂಬಧ ಅವರು ಹ ಇವರ ಮೈ ತುಂಬರ್ ಬರ್ತಾರಲ್ಲ ಅಲ್ಲಿಂದ ಓಡೋಡಿ ಬರ್ತಾರ ಅವರಿಂದ ಕಲೆ ನೋಟೆ ನಾನು ಟ್ಟ ನವರರಿಂದ ಇ ಒಂದು ವೀಡಿಯೋ ಮಾಡಿಟ್ಟ ಬಿಟ್ಟಾನ ಅವನಂತ ಅವನು ಈಗ ಮಾಡಿಟ್ಟು ಹೊಡ್ತಾರಪ್ಪ
ಬೇರೆ ಟ್ರಿಪ್ಿಗೆ ಸ್ ಸ್ಟ್ ಟೈ್ ಟ್ರಿಪ್ಗೆ ಹೋಗತ್ತೇಗ ಅ ಬಂಡ್ಲ ಬಳಾರಿ ಕಂಡಮೆಂಟ್ ಅದ ಹುಚ್ಚಕತಿನ ಅದನ್ ವೀಡಿಯೋ ಮಾಡಿಬಿಟ್ಟಲ್ಲ ಅದನ್ ತೋರ್ಸ್ಲಾ ಎಲ್ಲಾರಿ ತೋರ್ಲಾ ಅಂತದ್ರ ತನಕ ಆದ್ರೆ
ಬರ ಇಂಥ ವ್ ಸಿಗುತ್ತಾವಣ ನಮ್ಗೆಲ್ಲಾ
ಇವೋಡ ಕತಿವರ
ಮಳೆ ಬರ್ತಲ್ಲಿ
ಹ್ಮ್ ಅಲ್ಲ ಅಲ್ಲ ಇವಾ ಕಡಿಮೆ ಆಗುತ್ತೆ ಹು ಹ ಅಷ್ಟ ಇದ್ನ ಇಲ್ಲ ಅಲ್ಲಿ ಹೋದಾಗ ಬಾಪ್ಸ ಅಲ್ದಕ್ ಹೋದಾಗ ಫುಲ್ ಆಗಿತ್ತು
ಹಾ
ಹ್ಮ್ ನಾವ್ ರೋಜ ಮುಗಿದ ನಮಾಜ್ ಮುಗತಿ ಫುಲ್ ಮಳೆ ಒಂದ್ ಅರ್ಧತ್ತು
ಜಾವಾಮ ಸರ್
ಇಲ್ಲ ರೋಜ ಅಂತ ಎಲ್ಲ ಮಸ್ದಂತೆ
ಹ್ಮ್ ಹೂ ಅಲ್ ಜಿಗಿಜನಾ
ಹ್ಮ್ ಈ ಸರಿ ಏನಿಲ್ಲ
ಜಗಳೇಏನಿಲ್ಲ
ಜಗಳಾ ಆಯತ ಬರ್ಕೊಂಬಟ್ಟ
ಇ
ನಾ ಇದ ಒಂದಲೆ ಇಲ್ಲ ಮನೆ ಮಶ್ಕ್ಕೆ ಆಡಾದವು ಒ ಬಡ್ಕೊಂಬಟ್ಟ ಆಗ್ಲಿಲ್ಲ ಮಾತಿ ಮಾತಾತಿ ಅಲ್ಲಿ ಇದು ಮುನ್ನನೂರ್ ಮನೆ ದಾರಿ ಇತ್ತಲ್ಲ
ಹಾ ಹಾ ಅಲ್ಲೇ ಯಾರಿಯ ಕುರ್ಬು್ರಿಯ
ಹ್ಮ ಕುರ್ಬುರಿ
ಮತ್ತೆ
ಇಲ್ಲ ಡಾನ್ ಕಾಜಾ ಇತ್ತ ಹಚ್ಚಿ ಬಿಿಟ್ಟ
ಹ್ಮ
ಹು ಏ ಜಾಸ್ತಿ ನೋಡಿಲಾ
ಇಲ್ಲಿ ಒಂದು ಸಂದಾರದಕ್ಕ
ಯಾವ್ ಹಂಗೆ ಯಾವ್ ಚೇಂಜ್ ಆಯತಾವ್ ಎಲ್ಲಾ ಮುದುಕರು
ಹ ಒಬ್ಬರ ಅದೇ ರಾವಿಲ್ಲ ಹೊಸಾವ
ಅ ಎ ಎಲ್ಲಂದು ಬರ್ತ ಬಿಡ್ದಾಗ ಒಂದು ಅ ಯಾವ್ದ್ ಬರ್ತಲ್ಲ
ಇಲ್ಲ
ಬಳದ ಒಂದ್ ಬರ್ತತ್ತಲ್ಲ ಯಾವ್ದ ಹ್ಮ್ ಆತ ಹ ಅಮ್ಮ ಅಮ್ಮ ಹ್ಮ ಮತ್ತ ಒಂದು ಮೇಲ್ಗಡೆ ಆತ್ತ ಮೇಲ್ಗಡೆ ತಂದತಪ್ಪ ಪರ್ರ ಪುರ್ರ ಅಂತಾರಪ್ಪ ಅ ಆತಬ ಒಂದ್ ನಾಲ್ ಜನ ಅಷ್ಟೇ ನೋಡಿದ ಯಾರ
ಹ ಈ
ಆತ ಕಂಡಿಲ್ಲ ಅಲ್ಲಿ ಅವತ್ತು ನಿನ್ನೆ
ಗುಂಡಿಿಗೆಸ್
ಕಂಡಲ್ಲ ಹು ಹೌ್ರ ಅಲ್ಲೇ ಮನೆ ಮಸ್ತಕ್ಕಿಂತತ ಹಬ್ಬರ
ಮತ್ತೆ ಏನ ಇಿಲ್ಲ ತುಂಬಿಿಲ್ಲತ್ತ ಈಗ
ಏನೇನ ಸ ನಾನ್ ನೋಡಿಲ್ಲ ಹಓದ ಬ್ಯಾಸರು ಬಂತ ಮೂರೂವರೆ ತಕ ನಿಂತನನೆ ಬ್ಯಾಸರು ಬಂತ ಮ ಮಸ್ತ್ ತೋ ಅಲ್ಲಿ ಒಂದ್ ಆಡ್ ಚೇಜ್ ಆದವು ಆ ಅಲ್ಲ ಈತಾ ಹದ್ನೇ ಸರಿಯ ಇಲ್ಲಿ ಅವ ತಸ್ಲಮನವರ ಅಪ್ಪ
ಹುಗಸರು ನನ್ಪಿುಂಡಿ ಯ ಹೆ ಅಂದ್ಬಿಟ್ಟಂಡಿರಲು ರಸಲು ಹೋಳ ತನ್ನ ಹೆಸರ ಅಪ್ಪೋ ನಿಮ್ ಕ್ಲಾಸ್ ಮಟೈಮಾ
ಹಾ ವಿವೇಕಾನಂದ ಸ್ಕೂಲ್ ಆಗುದಿಲ್ಲ ಐದನೇ ಕ್ಲಾಸ್ಗೆ ಬಿಟ್ಟ ಆಮ್ಯಾಗ
ಪಗರ್ ಸಳ್ಳಿ ಬಂದರಲ್ಲ ಹಾ ಯಾವಾಗ ಜಗ್ಗಿ ಓಳಾಡಿಸಿನಮ್ಮ ನಾನು
ಗತ್ತಿನಪ್ಪ ಡೆಲಿವರಿ ಆಯತು
ಯಾರಿಗೆ
ಹಾ ನೀ ಕೇಳ ಅವ ಡೆಲಿವರಿ ಆ್ತಿದ ತೊಳ ಹ ಆರಕ ಮಾಹತಿ ಮತಾರೆ ಮಾತಾಡಿದ್ರ ಒಂದ ಎ
ಈತವ್ ಮಾಡ್
ಹ್ಮ್ ಹ್ಮ್ ನೀನ್ನಪ್ಪ ಹ್ಮ ಅದು ಹ ಚೇಂಜ್ ಆಯ್ತದು ಅದು ಇನ್ನೊಂದು ಕುರುಬುರ ಯಾವ್ದ ಇತ್ತ ಬಂದು
ಹ ಏ ಜಗ್ಗಿಲ್ಲ್ಲಾ ಕಸಟ್ವೆ
ಏ ಹಾಜಾಗ ಗ ಸಲ್ಲ ಹ ಲಕ್ಕ ಮತ ಜಲ್ಲ ಆ ಷ್ಟ ಅ ನಾವು ಅಲ್ಲಿಂದ ಬರೋಷ್ಟ್ರ ಅಲ್ಲೇ ಯಾರ್ ಗಂಟೆ ಬಂದು ಯ ಗಂಟ ಮದ್ಬ ಬಿಟ್ಟಿತ್ತು ಅಂತೆ ಎಲ್ಲ
ಹ
ಅಲ್ಲಿ ಮುಸ ಅಲ್ಲ ಜಗ್ಗಿಂತಲ್ಲ ೋದರಲ
ಹ ನ ಅನ್ನ ಬರ್ಬೇಕಾಯ್ ಕಾದ್ರು
ಕೊಡತ ಕೈಗ
ಏ ನಾನು ಒಂದ್ರ್ಸದ್ ಆದಿದ್ನಪ್ಪ ಮ ಇಲ್ಲಿಯ ಒಸರಗಕ್ಕ ಬರೆಯವ್ರ ಮುದರ್ ನೋಡಬೇಕ ಬ್ಯಾಸ ಬರ್ತ
ಹ್ಮ್ ಆ ಬರ್ತಾ ಬರ್ತ ಇನ್ನೊಂದ್ ಮೂರ್ ನಾಲ್ಕು ವರ್ಷ ಇರ್ತತಿ ಆಮೇ ಬಂದ
ಆಾ ಬಂದಾಲೋ ಸುಮ್ಮನೆ
ಹ್ಮ್ ಯಾರ್ ಮಾಡ್ರಿ ಈ ಜನನಲ್ಲ ಇವತ್ ಈ ಸಲ
ಮತ್ತೆ ಅಲ್ಲಿ ವಿಡಿಯೋಗಳು ನೋಡಿದ್ರೆ ಎಷ್ಟು
ಈಜನ ಅಡನ್ನ
ಯ್ ಅಲ್ಲಿ ಅಕ್ಬರ
ಹ್ಮ ಹ ಅೂ ನಮ ಜನ ಇಲ್ಲ ಎಲ್ಲಾ ಕೊರಗುರುಸ ಅವ ನಮ್ ಜನ್ ಹೆಂಗ್ ತುಂಬತ್ತಿದ್ರಂಗ
ನಲ್ಲ ಊಸಬ ಇದಗ್ಬಿಟ್ಟತ್ತ ನಕ್ಲಿ ಆಗ್ಬಿಟ್ಟತ್ತ ೋಸತ್
ಹ ರಗ ನಿ ಬತ ಮನುಷನ ಅ ಹ್ಮ್್ಮ
ನಾನ ಒಂದ ಸಂದರ್ತಕ್ಕೆ ಯಾವನ ಸ್ವಲ್ಪ ಬೇರೆ ಬರ್ತಂದ ಕನಪ್ಪ
ಗೊ ನೀನೇ ಹೋಗಬೇಕ ಕೆಲಸ ಮಾಡಕ ಅವ ಮ್ಯಾನೇಜರ್ ಇತಾರ
ಹಾ ನೀತು ಒಂದ ಒಂದ್ರ ಎಲ್ಲಿ ತುಂಬ್ದು ತನಕ ಹೇಳಿದ್ದೆ
ಹ
ಒಂದುರುವನು
ಇವತ್ತು ರಜಾ ಮಾಡಿದ
ಕಶಿಲ ಅವರು
ಹಾ ಆಯತಾ ಆ ಚೇಂಜ್ ಆದ ಉಂಟಗ ಎಷ್ಟು ವರ್ಷ ಇಲ್ಲ
ಆತ್ಗ ಅಲ್ಲಾ ಕುದ್ಲಿಕಕ್ಕತಿ ಅದಕ್ಕೆ ಅದು ಹೇಳ್ದ
ಅಲ್ಲಿ ಏಸ ಹಕನೇನಪ್ಪ ಮ ಆಯಕ ತುಸ ಇನ್ನೊಂದು ಹೇಳ್ಬೇಕ ಅದು ಪರ್ಸ್ನಲ್
ಏನು
ನಂದ ಆಿ ಕತ ಹದ್ರ ದೊಡ್ದ ಬೆತ್ತ ಆಟ ಇರ್ತದ ಕಳ ಯಾವಾಗ ಗತ್ತಾ ಅಂಟು ಸರ್ ಮಸ್ ಗತ್ತಾ ಹ ಅವಂದು ನಷ್ಟರ್ ಗೊತ್ತತ್ತಲ್ಲ
ಎಂಟು ಸರಂ ಸುಲ ವಔಸ್ೋಡ್ ಗೊತ್ತಿಲ್ಲ ದೂರನ
ಹ ಆಕಾಶ ನರು ಹಡಿಗೆ ಏ ಇಲ್ಲ ಆಚರದ ಫ್ರೀ ಇರ್ತದ ಎಲ್ಲ ಫ್ರೀ ಇರ್ತದೆ ಆಚ ಹಾ ಕರ್ಕೊಂಡ್ ಅಂತ ಹೇಳಿದ್ರ ನಿನ್ನ ಸಿದ್ಧಿಿವಂತ ಅ ದಾಶನ ಹ್ಮ ಸುದ್ದಿ ಬಂತಪ್ಪ ಕನ್ಫರ್ಮ್ ಇಲ್ಲ ಹೇಳಿದ್ರ ಪ ಮಾತಡ ಹ
ಹ ಎಷ್ಟು ಅವ್ರು ಕಾಡ್ ಡಾದ್ರರು ಕದು ಆಕಶ ಅವರು ಹಡ್ಿಗೆ ಇಷ್ಟ ಇಲ್ಲಾ ಬೇರೆ ಕಡೆ ಮದ್ೆ ಆಕಬಟ್ಟ ಬಿ ಬಿಡಕು ಈಚನ್ ದುಡ ಹಾಕಲ್ಲ ಹೇಳು ಹೌದಿಲ್ಲಾ ದುಡ್ಯಾಕಲ್ಲ ಅಂದ್ರೆ ದುಡ್ಕನ್ ತಿಂಬಕಲ್ಲ ಅಂದ್ರೆ ಒಂದ್ ಲೆಕ್ಕಪ್ಪ ಒದರು ಕೂಡ ಅವಡಗ್ ಬಿಟ್ಟಿಲ್ಲ ಅಲ್ಕಾದ್ರು
ಹಾ ಊಟ್ಟೆ ಅ ಅದೇ ಪ್ಲಸ್ ಪಾಯಿಂಟ್ ಅವನಿಗೆ ಬತ್ ನೀ ಆಜ ದಿನ ಬತ್ನ
ನಾನ್ ಎಷ್ಟೋ ಸಲನೋ ಂತ ಮೆಸೇಜ್ ಮಾಡುದು ಈಗ್ಲೂ ಮೆಸೇಜ್ ಮಾಡ್ ಎಷ್ಟೋ ಸಲ ನೋಡ ನಂತ ನಾನ್ ಹೇಳ್ತಿರ್ ಎಲ್ಲಾರೂ ತೋರ್ಸ ಗೊತ್ತಂಗ ಮಾಡ್ಕಬಡೋಣ ಮಾಡಕತ್ತಿಯಲ್ಲ ಸೈಲೆಂಟ್ ಆಗಿ ಮಾಡೋಣ ಅಂತ ಹೇಳಿ ನಾನೇ ಎಷ್ಟು ಬೇರ ಮಾಡಿ ಹೇಳನಿ ಹೌದಲ್ಲಿ ಅವದಲ್ಲಿ ಅವ್ದಲ್ಲ ಅನ್ಕಂತಿರ್ತ ಏನು ಅಲ್ಲ ಮತ್ತ ಮೇಲ್ ಕೂಡ ಮಾಡ್ಯಾಪ್ಪ ಹೌಡ್ಿಗೆ ಮೆಸೇಜು ಮೊನ್ನೆ ಮೊೆ ಮಾಡ ಹೇಳಳು ಒಂದ್ ಎರಡ್ ತಿಂಗಳಿಂದ ನಾ ಪಊರಿ ಬನ್ನ ಅಲ್ಲ ಮೊನ್ನೆ ನಾನ್ ಊಗ್ ಬಂದ ಶಳಿನ
ನಾ ಚೆಲ್ಲ ಕಟ್ಟಿದ್ದ ಏ ಎಂಂತವತರ ಅದ ಮೆಸೇಜ್ ಮಾಡಕ್ ಬರ್ತ ಅವನಗೆ ಹಾ ಒಮ್ಮ ನಾಳೆ ಅಲ್ಲ ಮುಡ ನ ಗತ್ತತ್ತುತ ಮ ಗತತ ಮತ್ತಾನ ರೂಢಿಯಬಿಟ್ಟತ್ತ ಡ್ ನ ಕಾಣ
ಎಜುಕೇಟೆಡ್ ಕಾದ್ರ ಆ ಏನಿಲ್ಲ
ಯಾವ ಅಷ್ಟು ದತ್ತದಿಲ್ಲ ಅದಕ್ಕೆ ಮತ್ ಮೂರು ಗಟ ತಕೊಂಡ ಕಾಯಬೇಕು ನಾ ಆರು ಗಂಟೆ ತಕೊಂಡ ಏಳು ಗಂಟೆ ತಕ ಕಾಯು ಮತ್ತೆ ಎಲ್ಲ ಮಾಡಣ ಹ್ಮ ಅಲ್ಲ ಇಷ್ಟ ಈ ಎಲ್ಲಾ ಮೂವಿಸ್ ಏನ್ಕೈತೆ ಎಲ್ಲ ಪ್ರೆಗ್ನೆಂಟ್ ಆಗಿತ್ತು ಎಲ್ಲ ಟ್ಯಾಬ್ಲೆಟ್ ಕೊಟ್ಟಿದ್ದ ಮಾಡಿದ್ದ ಅವನ್ನೇ
ಅಯ್ಯೋ ಅಯ್ಯೋ ನಾನಿಗ್ ಜೋರ್, ತಡಿ ಒಂದ್ ನಿಮಷ
ನನ್ ಏನು ಗೊತ್ತಿಲ್ಲಕ್ಕಾದ್ರು ಕಟ್ ಮಾಡಿ ನೀ ಮಾಡ್ಕದು ಕಟ್ ಮಾಡ್ ತಡಿ